ಕಪ್ಪ
ಏನ್ ಮಾಡ್ತಿದ್ಯಾಕ್ಕಾ?
ನ ಕೂತಿದ್ದೀನಿ ಇನ್ನೇನ್ ಮಾಡ್ಲಿ ಕೆಲ್ಸ ಮಾಡ್ಬೇಕು. ಹಾ ಕೂತಿದ್ದೀನಿ ಸುಮ್ನೆ.
ಹಾ ಈಗ ಮಧ್ಯಾಹ್ನಕ್ ಅಡ್ಗೆ?
ಮಧ್ಯಾಹ್ನಕ್ಕೆ ಅಣ್ಣ ಬಂದ್ರೆ ಮಾಡ್ತೀನಿ ಬೆಳಿಗ್ಗೆ ಚಿತ್ರಾನ್ನ ಮಾಡಿದೆ ಅ ಬೆಳಗ್ ಖಾಲಿ ಆಯ್ತು ಅನ್ನ ಐ ಹಸರು ಗೀಸರು ಇಲ್ಲ ಏನಾದಾರು ಸಾಂಬಾರ್ ಗಿಂಬರ್ ಮಾಡ್ತೀನಿ ಆಮೇಲೆ ಹ್ಮ್ ಜಾಸ್ತಿ ಮಧ್ಯಾಹ್ನ ದೂ ಇದ್ ಮಾಡ್ಕೊಳ್ಳಲ್ಲ ನಾವು ಬೆಳಿಗ್ಗೆ ಸಾಯಂಕಾಲ ಮಾತ್ರ ಹ್ಮ್ ಬೆಳಿಗ್ದ ಇದ್ರೆ ಅಡ್ಜಸ್ಟ್ ಮಾಡ್ಕೊಬಿಡೋದು
ಹಾ ಮೊಸರುಗಸರ್ತ ಅಂದ್ರೆ ಅನ್ನಕ್ಕ ಇಟ್ಕೊಂಡ್ರರು ಆಗುತ್ತಲ್ಲ ಇವಾಗ ಏನ್ ಬಿಸಲು
ಹ್ಮ್
ಅಕ್ಕ ಅಣ್ಣ ಚೋಟ ಕೆಲ್ಸ ಏನು ಮಾಡಲ್ಲ ಆ್ತ
ಅಯ್ಯೋ ಅಯ್ಯೋ ಅಯ್ಯೋ ಮಾಡಾಗಿದ್ದಿದ್ರೆ ಅಲ್ಲೇ ಇರ್ತಿ ಕಾರ್ ಇಕ್ ತಕೊತ ಇದ್ರ
ಹ
ಬಗಲ ಹ್ಮ್ ಏನು ಇಲ್ಲ ಅಲ್ಲಿದ್ದಾಗ್ಲೂ ಫಸ್ಟ್ ಟೈಲ್ಸ್ ತಕಕ್ ಹೋಗ್ತಾ ಇದ್ರು ನಾವು ಮದ್ವೆ ಆದ ವಸ್ತ್ರಲ್ಲಿ
ಹಾ ಹಾ ಹಾ ಹಾ
ಆ ಆಮೇಲೆ ಅದು ಬಿಟ್ಟೋಯ್ತು ಆ ಆಮೇಲೆ ಆಟೋ ತಗೊಂಡ್ರು ಸದು
ಹಾ
ನ ತೊೊಂಡ್ ಒಂದ ಮೂರ್ ತಿಂಗಳು ನಾಲ್ಕಕ್ ತಿಂಗಳು ಬಂತಲ್ಲ ಕೊರೋನಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ
ಹೌದೌದು ಅದ್ ಬಂದಂಗ ನಾಲ್ಕು ನಾ
ಅದು ಒಂದ ಎರಡು ಹ್ಮ್ ಒಂದ್ ಎರಡು ಮೂರ್ ತಿಂ ಹೌದು ಒಂದ್ ಎರಡು ತಿಂಗ್ಳ ಮೂರ್ ತಿಂಗ್ಳ ಓಡ್ಸುದ್ರಾ ಇನ್ನ ಇನ್ನು ಪುನರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉಡ್ತಾ ಮೇ ತಿಂಗಳಲ್ಲಿ ಆಹ ನಮ್ಮ ಮಾವನು ಎರಡ್ ಸಾವಿರದ ಹತ್ತೊಂಬತ್ ಹತ್ತೊಂಬತ್ತರಲ್ಲೇ ಹತ್ತೊಂಬತ್ತು ಮಾರ್ಚ್ ಫೆಬ್ರವರಿ
ಹಾ ಹಾ ಏಳು ವರ್ಷ ಆಗೋಯ್ತಾ ಮದುವೆಯಾಗಿ ಹ್ಮ
ಅದು ಹ ತಗೊಂಡು ಒಂದ್ ಮೂರ್ ತಿಂಗಳ ಓಡ್ಸುದ್ರ
ಹಾ
ಆ ಕೊರೋನಾ ಬಂತು ಆ ನಿಲ್ಸಿದ್ರು ಒಂದ್ ಕಡೆ ಯದಕ್ ಇ ಎಮ್ ಐ ಇದು ಅದು ಅಂದ್ಬಿಟ್ಟು ಅವ್ರ ಫ್ರೆಂಡ್ಗೆ ಕೊಟ್ಬಿಟ್ರು ಅಲ್ಲೇ ಇರೋ ಅವ್ರಿಗೆ ಈ ಎಂ ಐ ಕಟ್ಕೊಂಡು ಹ ಲಾಸ್ಟ್ ಅಲ್ಲಿ ಕೊಟ್ಟಿರೋ ಅಮೌಂಟ್ ಕೊವರ ಅಂತ ಅನ್ಬಿಟ್ಟು ಇದು ಫಸ್ಟ್ ಕಟ್ಟಿರ್ತಾರಲ್ಲ ಒಂದ ಮೂವತ್ ಸಾವಿರ ಅ ಅವ್ರ ಆಮೇಲೆ ಕೊಡವರ ಅಂದಬಟ್ಟು ಫ್ರೆಂಡ್ ಗೆ ಕೊಟ್ಬಿಟ್ರು ಇನ್ನು ಓಡಸ್ತಾ ಇದಾರೆ ಅವರು ಆಮೇಲೆ ಇ ಮತ್ತೊಬ್ರು ಮನೆ ಕೆಲ್ಸಕ್ ಹೋಗತ ಇದ್ರು ಅವರು ಒಬದ ಹ ಹೆಂಗ ಮೈಂಟೈನ್ ಆಗೆ ಆಯ್ ರ ಬಾಡಗೆ ಮನೆ ಊಟದ ಖರ್ಚು ಪಾಪು ಆಮೇಲೆ ಹೊರ್ಗಡೆ ಹೋಗಂಗಿಲ್ಲ ಅದಿಕ್ಕೆ ಹೋಗ್ಲಿ ಅಂದಬಿಟ್ಟಿ ನಮ್ಮ್ವನು ಈ ಕಡೆ ಬಂದ್ಬಿಟ್ಟಿದರು ಅವರು ಕೆಲಸ ಇಲ್ಲ ಅವರು ಟೈಲ್ಸ್ ಅದ ಈ ತರ ಗಾರಕ್ಕೆ ಕೆಲ್ಸ ಅಲ್ಲಿ ಆ ಹೋಗ್ತಾ ಇದ್ರ
ಹಾ
ರ ದುಡ್ದು ಅಂದಬಿಟ್ಟು ಈ ಕಡೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜೂನ್ ತಿಂಗಳ ಮೇಲಿ ಉಡ್ತಾ ನಾವು ಜೂನ್ ಅಲ್ಲಿ ಈಡೆ ಬಂದ್ವಿ
ಹಾ
ಹ್ಮ್
ಅಕ್ಕ ಅಮ್ಮ ಅವ್ರ ಮನೆ ಕಡೆ ಅಲ್ಲ ಅವ್ರ ಹೆಂಗಿದ್ದಾರೆ
ಆ ಅವರು ಊರಲ್ಲಿ ನಮ್ದು ತಲ್ಕಡ್ ಪಕ್ಕ ಹೊಸಪುಕ್ಕೂರು ಅಂತ ಗೊತ್ತ ಇಲ್ಲ ಬಿಡು ಒಟ್ಟಡ್ನ ತಲ್ಕಾೋ ಅ್ರೆ ಅರ್ಥ ಆಗೆ ಅಲ್ವಾ ತಲ್ಕಾಡ್ ಅಲ್ಲನನೆ ಒಂದ ಕಿಲೋಮೀಟ್ರ ಎಕ್ಕೆ ಅಕ್ಕಪಕ್ಕದಲ್ಲಿ ಇತ್ತು ಏನು ಸಾಯ ತರ. ಹ್ಮ. ಈವ ಇವಾಗ ಅವರು ನಮ್ಮ ಅಪ್ಪತ್ ಹ ಇಬ್ರ ಅಂದಿರಿದರೆ. ನಾನ ಒಬ್ಳು ನಮ್ಮ ಅಪ್ಪ ತೀರೋಗನ್ನೇನ್ ಹದ್ನಾಲ್ಕು. ವರ್ಷ ಆಯ್ತ ಅವರು ಅವವ್ಲೇ ತೀರೋರು ನನ್ ಯತ್ ಸ್ಟ್ಯಾಂಡರ್ಡ್ ಏನು ಓದ್ತೈ್ದ ಅವಾಗ್ರೋದ್ ಅವ್ರು. ಹ ಅಲ್ಲ. ಆಮೇಲೆ ಇವ್ರದ್ದ ಓದ್ ಮುಗಿತತಲ್ಲ ನಂದು ಟೆಂತ್ ಮುಗೀಿತು ಚಿಕ್ಕ ಒಂದು ಮುಗಿತು ದೊಡ್ಡ ಅವಂದು. ಗ್ರಿ ಮುಗಿಸ್ಬಿಟ್ಟು ಇನ್ನಲ್ಲ ಇದ್ರೆ ಇದಾಗ ಓದಿಲ್ಲ ಅಂದ್ರೆ ಬೆಂಗ್ಳೂರ್ ಹೊಂಟಾಗ. ನಾ ಬೆಂಗ್ಳೂರ್ಗೆ ಹೋದ್ಮೇಲೆ ಓದಕ್ಕೆ ಆಗ್ಲಿಲ್ಲ ನಾನು ಅವಾಗ ಒಂದ್ ಸ್ವಲ್ಪ ನಾನು ಜಾಸ್ತಿ. ಅಹ ಹೊರ್ಗಡೆ ತಿಳ್ಕೊಂಡು ಏನು ಇಲ್ಲ ಹೋದ್ರೆ ಮನೆ ಬಂದ್ರೆ ಸ್ಕೂಲು ಆತರ ಇದ್ದೆ. ಓದಿದ್ರೆ ಓದ ಇ ಅಲ್ಲಿ ಓದ್ಸಕ ಅಂದ್ರೆ ದುಡ್ ಬೇಕು ಅಲ್ವಾ. ಆಮೇಲೆ ಬೆಂಗ್ಗಳೂರು ಹೊಸದು ಹ ಡಿಗ್ರಿ ಮುಗ. ಮುಗಿಸಿರನು ಪೇಂಟ್ ಅಂಗಡಡಿ ಹೋದ ನಮ್ ದೊಡ್ಡವ್ನು ಪೇಂಟ್ ಅಂಗಡಿಗೆ ಹೋದ ಆದ್ರೆ ಅವರು ಅಲ್ಲಿ. ಹೋದಾಗ ನಾ ಇನ್ನುೂ ಟೆಂತ್ ಇಲ್ಲ ಓದತ ಇದ್ದೆ ನಮ್ ಚಿಕ್ಕಮ್ಮರು ನಮ್ಮ ಅಜ್ಜಿ ಎಲ್ಲ ಇದ್ರಲ್ಲಿ ನಮ್ಮ ಅಪ್ಪನ ಕಡೆಯವ್ರು. ಮನಲ್ಲ ಜೊತೆಲ್ಲ ಇದ್ದಿದ್ದಲ್ವಾ ಆ ನಾನ ಇಲ್ಲೇ ಟೆಂತ್. ಮುಗಿಸ್ಕೊಂಡು ಆಮೇಲೆ ಹೋಗ್. ಬಿಟ್ರೆ ಸರಿ ಇಲ್ಲಾ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡ ಹೋದ್ ಆ ರೋಗಿ ಒಂದ ಮೂರ್ ನಾಲ್ಕ್ ತಿಂಗ್ಳ. ಆದ್ಮೇಲೆ ನನ್ನ ಎಕ್ಸಾಮ್ ಎಲ್ಲ ಮುಗದ್ಮೇಲೆ ಅಲ್ಲಿ ಓದ್ವಿ. ಹೋದೆ ನಾನು ಪೂಣ ಅಲ್ಲಿಯ ದೊಡ್. ಎರಡು ವರ್ಷ ನಸು ಇದ್ದೆ ನಾ ಒಂದ್ ನಾಲ್ಕು ವರ್ಷ. ಬೆಂಗ್ಳೂರಲ್ಲಿ ನಾಲ್ಕೈದ್ ವರ್ಷನ ಹ್ಮ್ ಊಟ ಎಂತ ಮುಗಿದ್ಮೇಲೆ. ಅಲ್ಲಿ ಕೆಲ್ಸಕ್ ಹೋಗ್ತಾ ಇದ್ದೆ ಗಾರ್ಮೆಂಟ್ಸ್ ಹೋಗ್ತಾ ಇದ್ದೆ.
ಗಾರ್ಮೆಂಟ್ಸ್.
ಗಾರ್ಮೆಂಟ್ಸ್ಗೆ ಅಂದ್ರ ಒಂದ್ ವರ್ಷ ಹಓದೆ ಹುಡುಕ್ತಾ ಇ್ದ ಅಲ್ಲಿ ನನ್ಗ್ ಅಡ್ಜಸ್ಟ್ ಆಯ್ತಾ ಇರ್ಲಿಲ್ಲ.
ಹ.
ಹ ಹಂಗು ಒಂದ್. ಒಂದ್ ವರ್ಷ ಹೋದೆ ನಮ್ ದೊಡ್ಡವನಿಗೆ ಕೆಲ್ಸ ಸಿಕ್ತು ಪೊಲೀಸ್ ಕೆಲ್ಸ ಅಲ್ಲೇನೆ. ನಿ ಬೆಂಗ್ಳೂರ ಅಲ್ಲೇನೆ. ಅವಾಗ ಅವನು ಟ್ರೈನಿಂಗ್ಗೆ ಹೋದಾಗ ಒಂದ ಸ್ವಲ್ಪ ಅಮೌಂಟ್ ಕಳಿಸತಾ ಇರ್ಬೇಕಲ್ಲ. ಆ ಅವನ್ಗೋಸ್ಕರ ಒಂದ.
ಹಾ ಎಷ್ಟ್ ವರ್ಷ ಮಾಡಿದ್ರಿ. ಹ ಒಂದು ಮಾಡ ಹ್ಮ ಅಲ್ಲಿ ಎಷ್ಟ ಕೊಡ್ತಿದ್ರ.
ಅಲ್ಲಿ ಎಂಟು ಸಾವಿರ ಕೊಡ್ತಾ ಇದ್ರು.
ಹಾ ಹ.
ಹು.
ಹ್ಮ. ಅದೇ ಚಿತ್ತಮ್ಮ ಅಕ್ಕ ಚಿತ್ತಮ್ಮ ಓದ್ತಿದಾರಾ.
ಅವ್ನು ಟತ್ ಓದ್ಬಿಟ್ಟು ಅವ್ನು ಮೆಟ್ರೋ ಮಾಲ್ ಅಂತ ಅಲ್ಲಿಗ್ ಹೋಗ್ತ. ಇದ್ದ ಆ ದೊಡ್ಡವರೊಬ್ಬ್ರ ಒಂಜರು ಓದಿಕ್ಕೆ.
ಹೂ ಹಾ. ಹ್ಮ ಅವ್ರ ಅಕ್ಕ ದೊಡ್ಡವ್ರ ಮದ್ವೆ ಆಗಿದ್ಯಾ.
ಆ ಮದ್ವೆಗ ಒಂದ್ ಪಾಪುನು ಐತೆ.
ಪಾಪು ಆಯ್ತಾ.
ಹ್ಮ್ ಗಂಡು ಪಾಪ ಐತೆ ನಾಲ್ಕು ವರ್ಷನೇನ ಅವನ್ಗೆ ಹ್ಮ್. ಇನ್ ಚಿಕ್ಕವನು ಅದೇ ಆ ಮೆಟ್ರೋ ಮಲ್ ಹೋಗ್ತ ಇದಿದ್ದ ಆಮೇಲೆ ಅಲ್ಲಿಂದ ಅಲ್ಲಿಂದ ಅಲ್ಲಿ ಇಲ್ಲಿ ಇದ್ ಮಾಡ್ಕೊಂಡ. ಇವಾಗ ಅದು ಮಾಡ್ತಾ ಇದ್ದಾರೆ ಜಮೋಟೋನು ಆ ಬ್ಲಾಂಕೆಟ್ ಮದುವೆ ಆಗು. ಹುಡುಕ್ತಿದ್ದಾರೆ ಹೆಣ್ಗಳು. ಸಿಕ್ಬೇಕಲ್ಲ ಹೌದು ಹ್ಮ್.
ಹ ಅನಿತಕ್ಕವರು ಹಾಗೆ ಹುಡುಕ್ತಾ ಇದ್ದಾರೆ. ಅವ್ರ ಅಣ್ಣಂಗೆ ಸಿಗದೇ ಇಲ್ಲ. ಅವ್ರ ನಾಗರಕ್ಕೆ ಎಲ್ಲೆಲ್ಲ ಸುತ್ತತಾರೆ.
ಹೌದು.
ಹುಡ್ಗೀರ್ರಿಗೆ ಕಷ್ಟ ಈಗ.
ಹ್ಮ್ ಹ್ಮ.
ಹ್ಮ್.
ಮದೆ ಇದಲಿ ಫೋನ್ ಎತ್ ಮಾತಾಡಂಗಿಲ್ವಾ.
ಇಲ್ಲ ಇಲ್ಲ ಅಕ್ಕಾ
ಹಾ ಮಾಡ್ತಾ ಇದಾರೆ ಅಣ್ಣ.
ನಂಗು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹಾ.
ಮಾಡ್ತೀನಿ ಮಾತಾಡು ಸರಿ ಆಯ್ತೀನಿ ಏನ್ ಮಾಡೋದು.
ಹಾ ನಾನು ಇದೀ ಪಷ್ಟ ಅಲ್ಲ.
ಹೌದು ಹ ಯಾರಿಗೂ ಮಾಡೇ ಅಲ್ವಾ.
ಮಾಡಿದೀನಿ ಅ್ರ ಯಾವಾಗ ಕಾಲ್ ಬಂದಾಗಲ್ಲನ ಕೇಳಿಲ್ಲ ಅದನ್ನ.
ಹಾ.
ಮಾತಾಡ್ಬೋದ ಅಂತ ಅನಿತಕ್ಕ ಮಾತಾಡ್ತಾರೆ. ಸುನಿಲ ಅನ್ನ ಮಾತಾಡತವೆ. ಆಮೇಲೆ ಇನ್ನೊಬ್ರು ಯಾರೋ ಮಹಿ ಅಂತ ಫೋನ್ ಮಾಡಿದ್ರ ಅವ್ರೊಬ್ಬರು ಮಾತಾಡ್ತಾರ.
ಹಾ ಸರಿ ಸರಿ ನಾಾನನ್ನಿತ ಅವಳಗ.
ಅಂದ್ರೆ ಫುಲ್ಲ ಮಾತಾಡಿಲ್ಲಕ್ಕ ಬರಿ ಎಡ್ಸ ಅನ ತಕ್ಕಂಗ ಆಲ್ಮೋಸ್ಟ್. ಅದೇ ಫ್ರೀ ಟ ಫ್ರೀ ಟೈಮ್ ಸಿಕ್ಕಾಗ ಮಾತಾಡ್ತೀನಿ. ಪಾಪು ಮಲ್ಲಿ ಇದ್ದಾಗ ಇಲ್ಲಾಂದ್ರೆ ನಂಗಗೆ ಬೇರೆ ಟೈಮ್ನೆೆಲ್ಲ ಮಾತಾಡಕ್. ಆಗಲ್ಲ ಈ ಒಂಬತ್ ಗಂಟೆ ಮೇಲಾದ್ರೆ ಅವ್ಳು ಫ್ರೀ ಸಿಕ್ಕ್ರೆ ಸಾಕು ಮಲ್ಕೊೊಳ್ಳೋಣ ಅನ್ಸುತ್ತೆ. ಮತ್ತ ನಿಜೇ ಮಾಡ್ಬಿಡ್ತೀನಿ. ಹ ನಂ ಇವುಳೇ ಮಾಡಲ್ಕ. ಳ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ಬಿಡತಕ್ಕ.
ಹಾ.
ಇಳು ಜಾಸ್ತಿ ಉಡ್ದಾಗಿಲ್ಲ ಜಾಸ್ತಿ ನಿದ್ದೇನೇ ಬರಲ್ಲ ನಿದ್ದೆ. ಕೆಡಸದೆ ಜಾಸ್ತಿ ಮಾಡ.
ಹಾ ಹಂಗೆ ಒಬ್ಬೊಬ್ಬರು ಮಕ್ಳ ಹಂಗೆ.
ಊಟದಾಗಿಿಂದ ನಿದ್ದೆ ಮಾಡಲ್ಲ.
ಹ ಹೌದು.
ಒಂದಿನ ಎರಡ್ ಗಂಟೆ ತನಕಾಲ ಇದ್ವಿ ಎರಡು ಗಂಟೆ ಮೂರ್ ಗಂಟೆ ತನಕಾಲ ಇದ್ವಿ. ನಿದ್ದೆನೆ ಸರಿಯಾಗಿ ಬರಲ್ಲ ಅವಳಿಗೆ. ಈಗ ಒಂಬತ್ ಹತ್ತು ತಿಂಗಳಿಂದ. ಪರವಾಗಿಲ್ಲ ನಿದ್ದೆ ಪರವಾಗಿ ಒಂದ್ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ ಆರು ಗಂಟೆ. ಹೇಳ್ತಾರೆ.
ಹಾ.
ಸ್ಟಾರ್ಟಿಂಗ್ ಅವ್ಳು ಹುಟ್ಟ್ದಾಗ ಹಿಂದಾಕ ನ ಇದ್ದೇನೆ ಮಾಡ್ತರ್ನಿಲ್ಲ ಸರಿಯಾಗಿ.
ಹಾ. ಹಂಗೆ ಹಂಗೇನೆ ಒಬ್ಬೊಬ್ರು ಒಂದೊಂದ್ ಮಕ್ಳು ಅಳ್ಳೋದೇ ಇಲ್ಲ ಒಂದೊಂದ್ ಮಕ್ಳು ಅಳ್ತಾರೆ.
ಇವಡ ಅಳ್ತಿರ್ನಿಲ್ಲ ಅಕ್ಕಾ ನಿಿದ್ದೆ ಒನ್ ಮಾಡ್ತರ್ನಿಲ್ಲನ್. ಹಾ ಒತ್ತುಗೋ ಆಟಾಡ ಅವಳೋ ಕಿಡಚವಳೋ.
ಹಾ.
ಹಾ ಈ ನಾವು ನಾನ ಅಮ್ಮ ಆ ಕಡೆ ಮಜ್್ಯಾಕೊಂಡ ಮಲ್ಗ. ನೂರು ಒಂದ್ ಕಡೆ ನಿತ್ಕೋತಾ ಇದಿಲ್ಲ ಆ ಕಡೆ ಈ ಕಡೆ. ಜೊತೆ ನಾವ. ಕೊಂಡ ಒಂದ್ ಗಂಟೆ ಹನ್ನೆರಡು ಗಂಟೆ ತನ ಕಾಲ ಇರ್ತಿದ್ವಿ ಇವಾಗ್ರ್ಷ. ಪನ್ನೊಂದಂದು ಗಂಟೆ ಹತ್ತು ಗಂಟೆ ಮೊದಲ ಕದ ಎ ಹ. ಹ್ಮ
ಇವಾಗ ಎದ್ದಾಳು ಅನ್ಸುತ್ತೆ
ಆಗ್ಲಿೇ ಅದ್ ಬಿಟ್ಲಕ್ಕಣ ಹ ಎ್ರ ಮಾತ ಸರಗತ್ತ ಒ್ರೆ
ಹಾ ಕಂಚೈಿಂದ ದೊಡ್ಡಿಲಿಲ್ವಾ ಅಮ್ಮನ್ ಮನೇಲಿ ಇದಯ
ಕೆಲ್ಸಕೊಂಡಟಕ್ತಾರೆ ನಂಗಗೆ ಒಬ್ಬಳು ಇರಕ್ಕೆ ಎಲ್ಲ ಆಗಲ್ಲ
ಹ ಕಲ್ಲ ತಾನೆ ಹ್ಮ್
ಆಮೇಲೆ ಏನಂದ್ರೆ ಅಲಿ ಕೋತಿಗಳು ಕಟ ಆಗದೇ ಇಲ್ಲ
ಹರ ಹ್ಮ್
ಹ ನಾವ್ ಮನೆ ಬಿಟ್ಟು ಹೊರ್ಗಡೆನೂ ಹೋಗಂಗಿಲ್ಲ
ಹಾ
ತ ಅದಕ್ಕೆ ಅಲ್ಲಿ ಒಬ್ಬಳು ಇರಕ್ಕೂ ಭಯ ಒಂದ್ ಐದ್ ನಿಮಿಷ ಪಾಪು ನೋಡ್ದ್ರೆ ನೋಡ ಚಲಿ ಮನೆೆಯೊಳಗಡೆ ಅಡ್ಗೆ ಮನೆಗೆ ನುಗ್ಬಿಡುತ್ತೆ ಆ ಅಲ್ಲ ಆಗಲ್ಲ ನಾನು ಅಲ್ಲಿ ಇರೋದೆೇ ಇಲ್ಲ ಅಂದ್ಬಿಟ್ಟು ಬಂದೆ ಆ ಅಜ್ಜಿಿಗೆ ಅಜ್ಜಿ ಇರೋ ಇರುವಂತ ಅಜತ್ತ್ತಲ್ಲ ನಾನ್ ಇರಲ್ಲ ಅಂತಿನೇಳಿ
ಹ್ಮ್
ಪಕ್ಕದಲ್ಲಿ ದೀಪಿಕಾ ಅಂತರ ಗೊತ್ತಲ್ಲಾ
ಗೊತ್ತಿಲ್ಲ ನಾನನ್ ಜಾಸ್ತಿ ಅಲ್ಲಿಗ್ ಬಂದೇ ಇಲ್ಲ ಒಂದೇ ಒಂದ್ಸತಿ ಬಂದಿದ್ದೀನಿ ಅಷ್ಟೇ ಕಂಚನ್ ದುಡ್ಡಿಗೆ
ಆ ಅನಿತಕ್ಕನ ಮದುವೆ ಲ್ ಬಂದಿದ್ರ
ಯ ಅವವಾಗ ಮದ್ವೆೇನ ಹೇಗಿರ್ಲಿಲ್ಲ ಬಿಡು
ಹಾ
ಅವ ಅವಳ ಮಗ ಮೂರ್ ತಿಂಗಳ ಪಾಪು ನಾವು ಇದಾದಾಗ
ಯಾವ ಪರಿಚಯಾಗಿದಕ ಅನಿತಕ್ಕಂಗೆ
ನಾನಾ
ಹಾ
ಅದೇ ಅದೇ ಅವ್ಳು ಇವರಿಂದಾನೇ ಪರಿಚಯ ಆಗಿದ್ದು ಅವವಾಗಿಂದಾನೂ ಪರಿಚಯ ಏಳು ವರ್ಷದ್ದಿಂದನ್ವೇ ಹ್ಮ ಆದ್ರೆ ಗೊತ್ತು ಮ ಪಾಪ ಆದ್ಮೇಲೆ ನಮ್ದು ಇದಾಗಿದ್ದು
ಕ್ಲೋಸ್ ಆಗಿದ್ ಜಾಸ್ತಿ ಮಾತಾಡಕ್ಕೆ ಹ ಅವ್ರೇ ನಂಗೆ ಹೇಳಿದ್ದು ಅದ್ ಜೊತೆ ಅಕ್ಕನ ಜೊತೆ ಮಾತಾಡುುವ ಅಂತ
ಅದೇ ಅದೇ ಹ್ಮ ಅದೆಲ್ಲಿ ಇನ್ನೊಬ್ರು ಮಾಡ್ತಾ ಇದ್ರು
ಹ ಯಾರಕ್ಕಾ
ಅದ್ ಯಾರೋ ಬೇರವ್ರ ಫ್ರೆಂಡ್ ಇರ್ಬೇಕು ಅನಿತನ್ ಆ ಸರಿಯಪ್ಪ ಮಾಡ್ತೀನಿ
ಹಾ ಸರಿ ಅಕ್ಕ